ಪತಲ ಜೀವ ಬತ್ತ ನಿಂದ
ಪ್ಪಾ ಮಂದ ನೋ ಟಾಸ್ಕ್ ಮುಗುತ್ ಅಂದ್ರ ನಾ ಯಾರಿಗ್ ಹಚ್ಕೊಂಡ ಕುಂದಿರ್ಲಿ
ಏ ಇಬ್ರದು ಒಮ್ಮೆ ಮುಗಸುಮ್ಲೆ ಗಿಡ್ಡಿ
ಹಾ ಹಾ
ನಂದು ಒಂದ್ ಉಳಿತಂದ ಮತ್ ಪ್ರಾಬ್ಲಮ್
ಹೌದೌದು
ಹ್ಮ್
ಮಾತಾಡ್ಕೊಂಡ ಮಾಡೋನಂತ
ಹ್ಮ್ ಹತ್ತ
ಮತ್ತ ಹೇಳ್ಬೇಕಗ್ಲಿ
ಹ್ಮ ಮತ್ತೆ ನಾಫ ಮಾತಾಡ ಇಲ್ಲ
ಆ
ಟಾಪಿಕ್ ಮಾತಾಡದ ಇಲ್ಲ ಉಪಾಧ್ಯತಿನೇ ಬಾಳ
ನಾವ
ಹ್ಮ್
ಸರಿ
ಅ ಕರೆ ಕೊಟ್ಟೆಯೂ ಕಾಣಬೇಕಸ್
ಹೌದು
ನ ಯಾವ ಮಾಡಾತೀನ ಅಂದ್ರ ಸ್ಕೂಲ ಅನ್ಸ್ಕ್ರೀತ್ ಲಟ್ಸ್
ಅನ್ಸ್ಕ್ರೂ ನಚ
ಹ್ಮ್ ಅನ್ಸ್ಕ ಚಂದಐ
ನಾಾವ ಒಂದು ಯಾವವುದೋ ಅಳಾದೇನೆ ಕನೆಕ್ಟ್ ಮಜಿಕ್ ಪೇರ್ನ್
ಮಾಪ್ ದಾಗ ಆದತಿಲ
ಹ್ಮ್
ಆಪ ಹಾಕೊಂಡಿನಿ ನಾ
ನಾ ಯಾವ ಆ್ಯಪ್ ಹಾಕೊಳಲ್ಲ ಯವ
ನಾನು ಹಾಕೊಳಲ್ಲ ಪೈ ಅಡ್ವರ್ಟೈಸ್ಮೆಂಟ್ ಒಳಗ ಆಡ್ಬೇಕಿ ಅನಿಸಸ್ತದವ ನೋಡೋಣ ಅಂತ ಒಟ್ಟೆ ಯಪ
ಫೋನ್ ಸ್ಟ್ರಕ್ ಬಾಳಕ ಬಿಡ್ಲಿ ಇವೆಲ್ಲ ಹಾಕೊಂಡರು
ಅಪ್ಪ ಗ ಆಡು ತಗಡ ಏನ್ ಮಾಡಟ
ಹ್ಮ್
ಆದರು
ಹ್ಮ್
ಮತ್ತದಂಗ ಸರಿ
ಹೇಳುವಾಗಿದ್ದು
ನ ನಾ ಏನ್ ಹೇಳಿ ನಾನು ಯೋಚನೆ ಮಾಡಕಂತ್ದು
ಅಕ್ಷೆ ಮನ್ಮಾರ್
ಏನ್ ಹೇಳ್ಬೇಕಂತ
ಏನ್ ಹೇಳೇತಿ
ರಿ ನಮ್ ಬಿಜಾಪುರದ ಕ್ಲೈಮೇಟ್ ಮಸ್ತ್ ಐತ್ಲಿ ಗಿಡಿ ಬಾಲಿ ಹೂಮ ಎಲ್ಲರಿ
ಬಾಲಿ ಗಂಗೋತ್ರಿ ನಾನ ಬರ್ತೇನೆ ನಿಮ್ ಬಿಜಾಪುರ ಕಾ ನಾನೇ ಬರ್ತೇನೆ ನಿಮ್ ಬಿಜಾಪುರ್ ಕ ಹೋಗುನ್ ಬಾ
ಬಾ ಆಚಕ್ಕೆ
ಯಲ್ ಕರ್ಕೊಂಡೋಗಕಿ ಬಂದ್ರ
ಬ ನೀ ಹೋಗಮ್ಮ
ಎಲ್ಲಲ್ಲಿ ಬೆಸ್ಟ್ ಅದಾವ
ಎಷ್ಟ ನೀ ಎಂತಲ್ಲಿ ಹೋಗ್ಬೇಕ
ಹಾ
ಎಂತ ಟೈಪ್ ಹೋಗ್ಬೇಕು
ನನಗೆ ಮಸ್ತ್ ತಿನ್ಬೇಕು ನೋಡುವ ಎಂತ ಟೈಪ್ ಅಂತ
ಬಾ ನಾನು ಅಕ್ಕಿನೇದನ್ ನೋಡ್ಳ್ಳಿ ಸೇಮ್ ಗಿಡ್ಡಿ ನಾನಿ ತಿನ್ನೋದೇ ನೋಡ್ತನ್ ನೋಣ್ಣ ಬರ್ರಿ
ನಾನುನಪ್ಪಾ
ತಿನ್ನುವುದೇ ನೋಡಿ ಒಟ್ಟ ಏನ್ಯ ಕಾಗಲದು ಕೈಕೋೊಂಡ ಸಾಯಾವಲ ತಿನ್ನ ಮೇನ್ ಮದ
ಹ್ಮ್
ಎಟ್ಟ ಹಾಕ್ತೇನ್ ಗೊತ್ತ ಇದು ನ ರೊಕ್ಕ ತಿನ್ನ ಕಡೆ ನನ ನನ್ ಎದಕ್ ಇರ್ಲಿ ಬಿಡ್ಲಿ ನನ್ ಅರ್ಬಿ ತೊಗೊಕ್ ಇರ್ಲಿ ಬಿಡ್ಲಕ್ಕ ಹತಿನ ಬೇಕ್ ನ ಮೊದಲ್
ನನಗೂ ಲ ಇಪ್ಪತ್ ಹಿಂದಲ್ಲೇ ಸಮಾಧಾನ ಆಗಲ್ಲ
ನಂಗೂ ಈ ಬೇಕೆ ಏನ್ರೀ ಒಂದು
ಹ್ಮ್ ಈಗೂ ತಿನ್ಬೇಕ ಅನ್ಸಾದದ ನನಗದ
ಯವ್ವ ಇವತ್ತು ಸಂಜಿಕರ ಮಸ್ತ್ ತಿಂದಾನಿವಾ ನಾ ಆಗಲೇ ಮತ್ತು ಬದನೆಕಾಯಿ ಬಜ್ಜಿ ತಿಂದ ಬಂದೆ ಮಾಡ್ತರ್ಲಿ ಗಿಡ್ಡಿ ಮಾಡ್ತರ್ಲಿ ಇಲ್ಲಿ
ಹೌದಾ
ೇಮಸ್ ಎರಡ ಬದನಕಾಯಿ ಹೆಂಗ ಹಳ ಬರ್ಲ ಸ್ಲೈಸ್ ಹಂಗ್ ಸ್ಲೈಸ್ ಹೋಳಿ ನಡು ನಡು ಮತ್ ಪಾರ್ಟಿಷನ್ ಮಾಡ್ತಾರ ಸ್ಲೈಸ್ ದಾಗ ಅದೊಳಗ ಒಗ ಏನೋ ಚಟ್ನಿ ತುಂಬ್ ತರ್ಲಿ ಚಟ್ನಿ ತುಂಬ ಇಟ್ಟಾಗಿಟ್ಟ ಕರಿತರಹಂ ಮಸ್ತೃತದ
ಹೌದಾ
ಹಾ ರೀ
ನ ಬಿೀಡವ ನಿ ವಯ ನೀರ್ ತರಸಾತಿ
ನೋನಿ ನಾಳೆಯಿಂದ ವೆರೈಟಿ ವೆರೈಟಿ ಮಾಡ್ಕೊಳೋದೈತಿ ತಿನ್ನೋದೈತಿ
ಹ್ಮ್
ಚೀಸ್ ತಂದಿಟ್ಟು ಬಿಡ್ತೀಿನ ಎಲ್ಲದಕ್ಕೂ ಬರತು
ಹೌದೌದು ಬೆಸ್ಟ್ ನೋಡದು
ಹ್ಮ್
ಹರಾವ್ ಎಲ್ಲದ್ರಾಗುನು ಚಲೋನು ಹತ್ತೈತಿ
ಹ್ಮ
ಬೆಸ್ಟ್ ಅದ
ಏನ್ ಮಾಡಿದ್ರೂನು ಚೀಸ್ ಹಾಕಿದ್ರ ಭಾರಿೀ
ಹೌದೌದು ಫುಲ್ ಚೀಸಿ ಚೀಸಿ ಅದ್ರದ್ದ ಏನ್ ಟೇಸ್ಟ್ ಇರಂಗಿಲ್ಲ ಆದ್ರ ಚಲೋ ಅನಿಸ್ತೈತದದು
ಹ್ಮ
ಕಖಾಲಿ ಒಬ್ ಪರಟಿ ಫ್ಲೇವರ್ ಅರಾದ್ರ
ಮತ್ತ
ಮತ್ತ ಹೇಳಬೇಕಲಿ ನೀನು
ಏನು ಹೇಳಬೇಕು ನೀನ ಹೇಳ ಇವು ಕಾಲ್ ಟಾಸ್ಕ್ ಮುಗಸ ಹೋಗಿದ್ ಬಿಡ ಬಾಾಲೆಪ್ಪ ಇವತ್ತೇ ನಾವ ಏನ್ ಹಾಕದ
ಅದೇ ಅದೇ ಅದಕ್ಕೆ ಕೊಂಚ ನಾನು ಹಚ್ಚ ಆಗಿದ್ದಾಗಲಿ ಮುಗಕ್ಷಿರ ಅತಕೇಳ ಮ ಗಂಗಶ್ರೀ ಹೇಳಬೇಕ ನೀೇನ ಹ್ಮ್
ಹೇಳಲಾ ಐನಾರ
ಏನ್ ಹೇಳ್ಳಿರೀಪಾ.
ಯವ್ವಾನನಗದ್ ಕನ್ನಡಾ ಓದಾಕೆ ಬರಾತಿಲ್ಲಾ ಲೆ.
ಅಯ್ಯೋ ನಂದ್ ಇಮ್ಯಾಜಿನ್ ಮಾಡ್ಕೊ ನೀ ನಂದ್ ಇಮ್ಯಾಜಿನ್ ಮಾಡ್ಕೊ.
ಅದ ಅನಾತ್ತೇನಾ. ಚೈಯಿ ಏನ್ ಓದ್ತಾಳ ಬಿಡ ಕನ್ನಡ ನಂದಣೆ ಬರಾ ಹೇಳ್ನಿ.
ಯಾರ.
ಚೈಯೀ ಏನ್ ಓದ್ತಾಳ ಕನ್ನಡಾ.
ಹೌದೌದ ಓದ್ತಾಳ್.
ಹ ನಂದ್ಹೇಳ್ನಿ ಏನ್ ಇದ ಮಾಡ್ಲ್ನಾ.
ಸರಿಯಾ ಕನ್ನಡಾದಾಗ ಚೋಲೊಅದಾಳ.
ಹ್ಮ.
ಕನ್ನಡಾ ಒಂದ್ ಚೊಲೋ ಓದ್ತಾಳ ಮಗಳ ಅಕಿ.
ಮತ್ವಾ ಹೇಳ.
ನಿಮ್ಮಿಬ್ರುದು ಕನ್ನಡ ಆಕ್ಚುಲಿ ಚಲೋನ ಐತಿ ನಿಂದಾಗ್ಲಿ ಶ್ರೇಯೀದಾಗ್ಲಿ.
ಏ ಓದಿ ಎಷ್ಟ ದಿನಾ ಆಯ್ತಲೇ ಗಿಡ್ಡಿ ನಾ ಓದಿ.
ಹ್ಮ್.
ಹ್ಮ್ಮತ್ತ. ಓದಾಕ್.
ಮರೋಳಂತನು ಚೋಲೋ ಐತಾ.
ಯವ್ವಾ ಮರೋಳನ್ನಾಕೆ ಹೋಬ್ಯಾಡ್ ಬೀಡವ್ವಾ ಅಕಿನ ಹೆಸರೆ ನೆನಸ್. ಬ್ಯಾಡ್ ನನಗ್ ಅಕ್ಕಿನ ಯಾವಾಗೋ ಡಿಲೀಟ್ ಮಾಡಿಬಿಟ್ಟೆನಾ.
ಯಾಕ. ಏನ್ ಜಗಳಿತ್ಲೇ ಅಕ್ಕಿಗ್ಯ ನಿನಗ.
ಹೇ ನನಗ ಅಕ್ಕಿಗ ಒಟ್ಟೆ ಆಗೆ ಬರಂಗಿಲ್ಲಲೆ.
ಮರೊಳ್ ಮತ್ ನಿನಗ.
ಹ್ಮ್.
ಹ್ಮ್ ಹ್ಮ್ ಹ್ಹ್ ಹ್ಹ್ ಹ್ಹ್. ನಿನಗ ಅಕ್ಕಿಗೆ ಮ್ಯೂಚುವಲ್ ಫಂಡ್ಸ್ ಅದಾರಿಲ್ಲ ರಗಡ
ಬಾಳ್ಮಂದಿ ಸೆವೆನ್ತ್ ಇಂತನು ಫ್ರೆಂಡ್ಸ್ ಲೇ ನಾವ್.
ಹ ನಿಮ್ ಸ್ಕೂಲ್ ಅವ್ರೆಲ್ಲಾ ಮ್ಯೂಚುವಲ್ ಫ್ರೆಂಡ್ಸಾನಾ.
ಹ್ಮ್.
ಹ್ಮ್ ಹ್ಮ್.
ಮಾರಿ ಬಿಡೋ.
ಆಕೀ ಗೊತೈತ್ತೇನ ಸಾಹಾನಾನ್ ಬಾಯ್ ಫ್ರೆಂಡ್ ಅಭಿಷೇಕ್. ಹ್ಮ್ ಮುಗಿತತ್ಲಾ ಅವ್ರ್ದ.
ಏನಾಗಿತ್ತ.
ಮುಗದೇತತ್ತ.
ಹೌದಾ.
ನನಗು ಶ್ರೇಯಾಂದ್ಲ.
ಶ್ರೇಯಿಗ ಹೇಳಿರ್ತಾಳಕಿ.
ಹ್ಮ್ ಶ್ರೇಯಾನ ಹೇಳಿಲ್ ನನ್ ಮುಂದ. ಮತ್ತ ಅವ ಅಭಿಷೇಕೂ ನಂದ್ರಾಗ್ ಅದನ್ಲಾ ಮತ್ತ. ಯಾರ್ದೋ ಸ್ಟೋರಿ ಹಾಕಿದ್ದ ಮನ್ನೆ.
ಹೌದ. ಹ್ಹ್ ಹ್ಹ್ ಹ್ಹ್ ಹ್ಹ್ ಹ್ಹ್ ಹ್ಹ್ ಹ್ಹ್. ಇಬ್ರೂ ಬೇಷದಾರ್ ಬಿಡವಾ.
ಏ ಹಸ್ತಯ.
ಹ್ಮ್ ಇಕನ ಈಗ ಯಾದ ಸತಿ ಅದಾಳಾನ ಕೊತೀನೆ ಈಕಿ ಮತ್ತ ಅವ್ರ ತಂಗಿ ಹಾಕೋ ಯಾವಾಗ
ಹ್ಮ ಯವ್ವಾ ಬಿಡವಾ ಅವಡ್ದ ಕೇಳಿದ್ರೆ ಶೈ ಮನೆ ಏನೇನೋ ಹೇಳಾತಿದ್ಲು
ಅಲ್ ಹೋತಾರ ಇ ಹೋತಾರತ್
ಹಾ
ಅಲ್ ಹೋತಾರ ಇ ಹೋತಾರ ಶೈನ ಹೇಳಾತಿಲ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಮಕ್ ಮರೋಳನಾ ಶ್ರೇಗೆ ಬಾ ಅಂದಿದಲಂತ ಅಲ್ಲೇ ಬೆಂಗ್ಳೂರಗ
ಹ್ಮ್ ಬೆಟ್ಟಿಗಕ
ಹಾ
ಹ್ಮ್
ಕರಕ್ಕೆ ಏನ್ ಹೋಗೇ ಇಲ್ಲ
ಏ ಅಂತರು ಕೂಡ ಏನ ಹೋಗುದು ಹೋಗ್ಲಿಪ್ಪಾ
ಹ್ಮ್
ಏನ ಹೇಳಿದ್ಲಿಲ್ಲಪ್ಪಾ ಅವರು ಎಲ್ಲೋ ಬಾಯ್ಸ್ ಪೇಜಿನಾಗೊಂಡ ಹೋಗ್ತಿದ್ರ ಸರಿದು
ಹ ಹೌದಾ
ಹ್ಮ್
ಬಾರ ಬಾ ಡೆವ್ಲಪ್ ಆಗ್ಯಾರ ಮಾರು
ಏನ್ ಮಾಡ್ತೀವ ನೀ ಅವ್ರ ಬದಾಗ ಹೋಗಿ ಕತ್ನ್ನೋಣ ಏನಿಲ್ಲ ನಮ್ ಫೋನ್ ನಾ ನೋಡ್ತೀವ ಅವ್ರ ಫೋನ್ ನೋರ್ ನೋಡ್ಕೋ ಕುಡ್ತಾರೆ ಕುಚ್ ಬಿ ಕುಚ್ ಮಳೆ ಏನಕ ನಮ್ಗ
ಹ್ಮ ನೋಡ್ಲಾ
ಏ ಹ್ವ ನಾವ್ ಏನ್ ತೀರಾ ಅಟ್ಟೂ ಇದೋದಿವ ಏನ್
ಹ್ಮ ಹ್ಮ್ ಅಮ್ಮ ಅಬ್ಬಾ ನನ್ಕೊಂಬಟಾಳ
ಹ
ಯ ಆಯತಗಲೆ
ಹ್ಮ್